ಹಲೋ ಏನ್ ಮಾಡ್ ದ ಕ್ರೋಸ್ ಅನ್ ಇಂಟೆಜಿಬಲ್
ಇನೇನೆಲ್ಲಪಾ ಹೊರಗಡೆ ಬಂದಿದ್ದೆ
ಚೆ ಅಡ್ಡ್ಯಾಡಕ್ ಅನ್ ಇಂಟೆಲಿಬಲ್ ಹೋಗ್ರಾ
ಹಾ
ಮತ್ತೆ ಬ್ರೋ ಏನ್ ನಡಿತೈತೆ ಎಲ್ಲಾ ಕೆಲ್ಸ
ಇದು ಹಾವೇರಿ ಇಲ್ಲಿ ಅಡ್ಮಿಷನ್ ಮಾಡಕಂತ ಮಾಡಿದ್ದೆ ನಮ್ ತಮ್ಮಂದು
ಹಾವೇರಿ ಸೈಡಾ
ಹಾ
ಹಾ ಹಾ ಯಾವ್ದ ಎಷ್ಟುನೇ ಕ್ಲಾಸ ಅವನು ಹ ನಾವ್ ಆ ಕಡೆನೆೇ ಕಲ್ತಿರೋ ನಾವು ಮೂರು ಪ್ರೋಶ ಕಲ್ತಿದೀನಿ ಇಲ್ಲೆ
ಅದೇ ನಿಮ್ ಗೊತ್ತಿರ್ತ್ತಲ್ಲ ಅದ್ಕೆ
ಹಾ ಎಷ್ಟೇ ಕ್ಲಾಸ್ ಅವ್ರ
ಹಾ ಇವಾಗ ಎಡ್ ಜನ ಇರ್ಬೋದು
ಇವಾಗ ಎಂಟನೇ ಕ್ಲೋಸಾ
ಹಾ
ಹಾ ಅದ್ರ ಎಲ್ಲಿ ಮ
ಹಲೋ ಹಲೋ ಹಲೋ ಹಲೋ ಶಿವು ಇನಾಡಿಬಲ್ ಶಿವು
ಹಾ ಹೇಳಿ ಹೇಳಿ ಅ ಆ ಹ ಆಇನಾಡಿಬಲ್ ಹಾ ಬ್ರೋ ಪರಿಚಯ ಇದ್ದಾರೆ ಆ ಕಡೆಲ್ಲ ನಮ್ಮ ಫ್ರೆಂಡ್ಸ್ ಅವರು ಅದಾರ ಅಲ್ಲಿ ಹಾವೇರಿ ಯಲ್ಲಿ ಹಾವೇರಲ್ಲಿ ನನಗೆ ಗೊತ್ತಿಲ್ಲ ಆ ಬಟ್ ಮತ್ತ ಇದು ಬ್ಯಾಡಿಗೆ ಗೊತ್ತಲ್ಲ
ಹಾ ಬ್ಯಾಡ್ಗೆ
ಆ ಅಲ್ಲಿ ಪರಿಚಯಹಿದ್ರ ಹೌದಾ ಹಾ ಅಲ್ಲಿ ಬಂದ್ಬಿಟ್ಟು ನಮ ಫ್ರೆಂಡ್ಸ್ ಎಲ್ಲ ಇದಾರೆ ಅಲ್ಲೇನೆ ಮಾಡಿ
ಚೆನ್ನಾಗಿದೆ ಸ್ಕೂಲ್ ಅಲ್ಲಾ
ಹ್ಮ್ ಚೆನ್ನಾಗಿದೆ
ಯಾವ ಸ್ಕೂಲ್
ಎ ಸಿಜೇಮ್ ಗೊತ್ತ
ಯಾದುದು
ಎಸ್ ಸಿ ಜೆ ಜೆ ಎಮ್ಮ
ಎಸ್ ಎಚ್ ಜಿ ಜೆ ಜಯ ಅಮ್ಮ
ಹ್ಮ
ಚೆನ್ನಾಗಿದೆ ಅ ಸ್ಕೋಲ್
ಹಾ ಸಕತ್ಾಗಿದೆ ಅದು ಫುಲ್ಲು ಬೇಡಿಗೆಗೆ ಫೇಮಸ್ಸು
ಹೌದಾ
ಹಾಂ ಹಾಸ್ ಕೂಲಿಂಗ ಮಾಡಿಬಿಡಿ
ಹಾ ಹಾ
ಬೇಕಾದ್ರೆ ನಾವು ನಮ್ಮ ಮುಡುಗಟ್ಟ ಎಲ್ಲ ಕೇಳ್ಬಿಟ್ಟು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತೇಳಿ ಕೇಳಿ ಫೋನ್ ಮಾಡ ಮಾಡ್ತೀನಿ
ಹಾ ಮತ್ತೆ ನಿಮ್ಮ ಸೋದ ಒಬರು ಇದ್ರಲ್ಲ
ಯಾರು
ಹಾವೇರಿ ಇಲ್ಲಿ ಬ್ಯಾಡ್ಗೆ ಹತ್ರ ಇದ್ರಲ್ಲ ಸೂರ್
ಹ ಹ ಗೊತ್ತಾಯ್ತು ಗೊತ್ತಾಯ್ತು ಇದು ಇಂಗ್ಲೀಷ್ ಹೆಳ್ತಿದ್ರು ನೋಡ ಅವರು
ಹ್ಮ್ ಅವರು ಯಾವ್ಯಾರ ಅಲ್ಲ
ಹ್ಮ
ಮತ್ತೆ ಅವ್ರ ಮನ್ಯಾಗ ಏನಾದ್ರು ಹೋಗ್ತದ್ರ ಅವಾಗ
ಹೋಗ್ತಿದ್ವಿ ಫಂಕ್ಷನ್ ಅದು ಏನಾದ್ರು ಇದ್ರೆ ಹೋಗ್ತಿದ್ವಿ ಅವ್ರ ಮನೆಗೆ
ಹ್ಮ್ ಎಲ್ಲಾ ಹುಡುಗ ಹೋಗ್ತದಾ
ಎಲ್ರುೂ ಹೋಗೋರ ನಾವು ನಮ್ಮ ನಮ್ಮೂಊರಿಂದ ಬಂದ್ಬಿಟ್ಟು ನಾವು ಏಳು ಜನ ಉಳಿದ್ರಿದ್ವಿ
ಹ್ಮ ಏಳ ಜನನು ಹೋಗಿದ್ದರ ಏಳು ಜನಾನ ಕರ್ಕೊಂಡ್ ಹೋಗ್ತಿದ್ರ ಮನೆಗೆ
ಹಾ ಏಳು ಜನನ ಹೋಗ್ತಿದ್ವಿ ಮನೆಗೆ
ಹ್ಮ ಅವ್ರ ನಿಮ್ ಕಷ್ಟ ಅಲ್ವಾ
ಹಾ ಎಲ್ಲರೂ ನ ಅವಲ್ಲಾ ಸೇಮ
ಹ್ಮ ಹ್ಮ್
ಏನೋ ಫಂಕ್ಷನ್ ಇದ್ದಾಗ್ ಕರ್ಸಿತ್ದ್ರು ಮನೆಗೆ.
ಹ
ಯಾವ್ದಾದ್ರರು ಪಂಕ್ಷನ ಇದ್ದಾಗ ಹೋಗೋರು ಊಟ ಮಾತಾಡೋರು ಮನೆಯಲ್ಲೇ.
ಬಾ
ಹಾ ಕೂತಲ್ ಏನಾದ್ರೂ ಹೇಳ್ತಾ ಇದ್ರು.
ಹ್ಮ್ ಹ್ಮ್
ನೀವು ನೀವೆಲ್ಲ ನಿ ನಿಮ್ಗೆ ಹೆಂಗ ಪರಿಚಯ ಅವರು,
ಅಲ್ಲಾ ಇಲ್ಲೇ ಹೇಳಿದ್ರ ಸರ್ ಅದ್ಕ ಕೇಳ್ದಿದೆ.
ಕೇಳಿದ್ರ ಸರ್.
ಹ್ಮ್ ಮತ್ತೆ ಅಲ್ಲೆಲ್ಲಾ ಸ್ಪೋರ್ಟ್ಸ್ ಚೆನ್ನಾಗಿದೆ ಅಲ್ಲ,
ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಈ ಕಡೆ ಬಂದ್ಬಿಟ್ಟು ಕಬಡ್ಡಿ ಚೆನ್ನಾಗಿರೋದು.
ಹೌದಲ್ಲ
ಕಬಡ್ಡಿನೆ ಫುಲ್ ಫೇಮಸ್.
ಹಾ ಹಾ ಚೆನ್ನಾಗ ಆಡ್ತರಂತ್ ಆಯ್ತ ಅಲ್ಲಿದ್ರೆ.
ಹ ಕಬಡ್ಡಿ ಫುಲ್ ಫೇಮಸ್ ನೋಡಿ ಇಲ್ಲ ಇಲ್ಲ ಏನದ್ರ ಅಡ್ಮಿಷನ್ ಆ ಇಲ್ಲೇನಾದ್ರೂ ನಿಮ್ಮಟ್ಟ ನಿಮ್ ತಮ್ಮನ ಅಡ್ಮಿನ್ಷನ್ ಮಾಡಿದ್ರೆ ಫುಲ್
ಕಬಡ್ ಪ್ಲಯರ್ ನ್ಯಾಷನಲ್ ಕಬಡಿ ಪ್ಲೇಯರ್ ಮಾಡ್ಬೋದು.
ಅಂದ್ರೆ ಎಲ್ಲಾ ಡಿಗ್ರಿ ಎಲ್ಲಾ ಅಲ್ಲೇ ಕೆಲಿಬೇಕ ಅವನಂಗಾದ್ರೆ.
ಹಾ ಎಲ್ಲಾ ಇದು ಎಂಟನೇ ಕ್ಲಾಸ್ ಇಂದ ಡಿಗ್ರಿ ಮುಗಿಯೋ ವರ್ಗು ಇಲ್ಲೆ ಇದ್ರೆ
ಹಾ
ಕಬಡ್ಡಿ ಆಡ್ತಾರೋಳಸ ಕಬಡ್ಡಿ ಫುಲ್ ದೊಡ್ ಪ್ಲೇಯರ್ ಆಗ್ತಾನೆ.
ಹಂಗಂದ್ರ,
ಹಾ ಅವ್ನ್ಗ ಏನಾದ್ರು ಕಬಡ್ಡಿ ಆಡೊ ಇಂಟ್ರೆಸ್ಟ್ ಇದ್ರೆ.
ಹ್ಮ ಇದೇ ಅವ್ನುಗು ಇಂಟ್ರೆಸ್ಟ್ ಆಗುತ್ತೆ.
ಹ್ಮ್ ಹ್ಮ್ ಇಂಟ್ರೆಸ್ಟ್ ಇದೆಯಾ ಕಬಡ್ಡಿ ಆಡೋಕ್ಕೆ ಅವ್ನಿಗೆ.
ಹ್ಮ್ ಇಂಟರೆಸ್ಟ್ ಇದೆ ಅವ್ನ್ ಗುನು.
ಹ್ಮ
ಅದಕ್ಕೆ ಅಲ್ಲೇ ಮಾಡಬೇಕನ್ ಮಾಡಿದ್ದೀನಿ.
ಹ್ಮ
ಅದಕ್ಕೆ ನಿಮಗ್ ಕೇಳಿದೆ
ಹ್ಮ
ಹ್ಮ್ ಮ ನೀವ್ ಯಾರಾರ ಇದ್ರಲ್ಲಿ,
ಹ ನಾನು ಚಿಂಚೋಡಿ ಬಸ್ಸು
ಹ್ಮ್
ಹ್ಮ್ ಮತ್ತೆ ನಾಗು ಅಂತ ಹೇಳಿದ್ದು ಅ ಚಿಚೋಳಿ ನಾಗು ಮತ್ತೆ ಹೆಡಳಿ ಹೆಡಾಳ್ಳಿಯಲ್ಲಿ ಸಿದ್ದೋ್ಣ ಅಂತೇಳಿ ಒಂದು್ ನಾಲ್ಕ್ ಜನ ಇದ್ರು ಚಣ ಮತ್ತೆ ಬಲ್ಲ ಅಂತ ಹೇಳಿ ನಲ್ಕ ದಿನ ಇದ್ರುಡ್ ಹೇಳೆ
ಹ್ಮ್ ಹ್ಮ್
ಹಾ ಎಲ್ಲರೂ ಸೇರ್ಬಿಟ್ಟು ಹೋಗಿದ್ವಿ ನಾವು
ಹೌದ
ಹ್ಮ್
ಅಲ್ಲಿ ಟಂತ್ ಎಷ್ಟ್ ಜನ ಕಲ್ತ್ರಿ
ನಾನ್ ನಾನನ್ ಟೆಂತ್ ಟೆಂತ್ ಮುಗಿಯವರ್ಗ ಇರ್ಲಿಲ್ಲ ನಾನು ಏಳ ಕ್ಲಾಸ್ಗೆ ಹೋಗಿ ಒಂಬತ್ತನೇ ಕ್ಲಾಸ್ ವರೆಗೂ ಕೊರೋನಾ ಬಂದ ನೋಡು
ಹ್ಮ
ಆವಾಗ ಕೊರೋನಾ ಕೊರೋ ಸಲುವಾಗಿ ನ ಬಂದು್ಬಿಟ್ವಿ ನಾವು
ಹೌದಾ ಹ
ಹ್ಮ್
ಹ್ಮ ಹ್ಮ್
ಅಂದ್ಬಿಟ್ಟವಿ ಹಿಂಗಾಗಿ ನಾವು ಹೋಗನೇ ಅಂದ ಮತ್ತೆ
ಹ್ಮ್ ಹ್ಮ್ ಎಡುೂರ ಎಲ್ಲ ಪೈಸ ಅಲ್ಲಿ
ಹಾ ಪರಿಚಯದಾರ
ಏನ್ ಟ್ರೈನಿಗೆ ಹೋಗ್ತಿದ್ರಾ
ಹಾ ಟ್ರೈನಿಂಗ್ ಇಲ್ಲ ನಾವು ಇಲ್ಲಿಂದ ಬಸ್ಿಗೆ ಹೋಗಿದ್ವಿ ಚಿತ್ತಾಪುರ್ ಬಸ್ ಇತ್ತು ಒಂದು ನೈಟ್
ಎಲ್ಲಿಂದ
ಈ ಶುರ್ಕುರಿಂದ ಇದು ಸಾರಿ ಇಚಗಯಿಂದ
ಹ್ಮ
ಉುಳಸಿಯಿಂದ ಚಿಿತಾಪುರ್ ಬಸ್ ಇತ್ತು ಆ ಬಸ್ಗೆ ಹೋಗ್ತಿದ್ವಿ ಇಲ್ಲ ನಳ ಆ ಬಸ್ಗೆ ಹೋದ್ರೆ ಬೆಳಗ್ಗೆ ಬೆಳಗಿಿನ ಜಾವ ನಾಲ್ಕಕ್ ಗಂಟೆಗೆ ಹುಬ್ಳಳ್ಳಿಲ್ಲಿ ಆಗ್ತದೆ ಉಬರ ಇದು ಸಗ
ಹಾ ಹಾ
ಹುಬ್ಬಳಿಂದ ಸೀದಾ ಆವರಿ
ಹೌದಾ
ಹ ಆರಿಂದ ಆ ಕಡೆ ಟ್ರೈನ್ಗೆ ಹೋಗೋರು ಆರಿಿಂದ ಯಾವ್ದೋ ಒಂದು ಆರ್ಡಿನರಿ ಟ್ರೈನ್ ಟ್ರೈನ್ ಇತ್ತು ಆೇ ಡೈಲಿ ಅಡ್ಡಾಡ್ತತ್ತುದು ಹಾವ ಅವರೆಂದ ಟ್ರೈನಿಂಗ ಹೋಗ ಅಲ್ಲಿಂದ ಅಲ್ಲಿಂದ ಬರ್ಬೇಕ ಯಾದ್ರೆ ನಾವವು ಟ್ರೈನ್ಗೆ ಬರೋರು ಅಲ್ಲಿಂದ
ಇಲ್ಲಿ ನಡುಗೊಂದು ತನ ಬರ್ತದ್ರ ಆಲ್ಮಟ್ಟಿ ತರ
ಹಾಂ ಆಲಮೆಟ್ಟಿ ಆಲ್ಮೆಟ್ಟಿ ಆಲಮೆಟ್ಟಿ ತನ ಟ್ರೈನಿಿಗೆ್ ಬರರು ಅಲ್ಲಿಂದ ಬಸ್ಸು ಈ ಕಡೆ ಅಲ್ಲಿ ಅಂದ್ರರೆ ಬಾಗಲಕೋಟೆ ಬಾಗಲಕೋಟೆ ಅಲ್ಲ ಇದು ಓ ತಾಳಿಕೋಟೆ ತಾಳೆಕೋಟೆ ತಾಳೆಕೋಟೆ
ಹ್ಮ್ ಹ್ಮ್
ಹಾ ಅಲ್ಲಿ ಬೆಳಗಿನ ಜಾವ ಇ ಮೂರ್ ನಾಲ್ಕ ಗಂಟೆಗೆ ಇಳಸೋದು ಆ ಬ್ಯಾಡಿಗೆಯಿಂದ ಹಾಲಮಟ್ಟಿಗೆ
ಹ್ಮ್
ಹ ಅಲ್ಲಿಮಟ್ಟಿಗೆ ಹಳ್ಕೊಂಡ್ರೆ ಬೆಳಗ್ಗೆ ಆರು ಗಂಟೆಗೆ ಬಸ್ ಇತ್ತುಲ್ವಿ
ಹ್ಮ್ ಹ್ಮ್
ಅದು ಡೈರೆಕ್ಟ್ ತಾಳೆಕೋಟೆ
ಹ್ಮ್ ಹ್ಮ್
ಹ ತಾಳೆಕೋಟಿಗೆ ನಾವು ಎಷ್ಟು ಗಂಟೆ ಅಂದ್ರೆ ಒಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ತಾಳಕೋಟ್ಟಿಗೆ
ಹ್ಮ
ಹ ಒಂಬತ್ತು ಗಂಟೆಯಿಂದ ಈ ಕಡೆ ಉಳಿಸಿುವಸುಗ ತಲ ನಿಮಗೆ ಎಷ್ಟು ಗಂಟೆಗೆರುತ್ತ
ಹ ಹಾ
ನಿ ಆ ಕಡೆಯಿಂದ ಸೀದಾ ಊರು
ಹೌದಾ
ಹ
ಹ ಹಾ
ಮತ್ತೆ ನೀವೆ ನೀವೆಲ್ಲಿ ಹ ಸು ಪ್ಪರಗಿ ತೋಟ ನ
ಲಿಮಿಟಲ್ಲಿ ಕೊಡ್ತಿದ್ರಾ ಏ
ಏ ಇಲ್ಲ ಇಲ್ಲ ಲಿಮಿಟ್ ಇಲ್ಲ ಅನ್ಲಿಮಿಟೆಡ್ ಎಷ್ಟಾದ ಆದ್ರೂ ತಿನ್ಬೋುದು ಎಷ್ಟ್ರೂರ್ಬೋುದು
ಹಸ್ತಬಲ್ ಇಮ
ಯ ಕಡೆ ಆತರ ಇಲ್ಲ ಇಲ್ಲ ಗರು
ಮ ಚಿಕನ್ ಅದೇಏನಾದ್ರು ಕೊಡ್ತಿದ್ರ ಮಟ್ಟೆ
ಹಾ ಕೊಡ್ತಿದ್ರಲ್ಲ ಬುಧವಾರಕ್ಕೂ ಒನ್ ಟೈಮ್ ಚಿಕನ್ ಮತ್ತೆ ಮತ್ತ ಮತ್ತೆ ವಾರದಲ್ಲಿ ಎರಡು ಟೈಮ್ ಬಟ್ಟೆ ಮತ್ತೆ ಮೂರ್ ಟೈಮ್ ಬಾಳೆಣ್ಣ
ಹ ಹಾ
ಕೊಡ್ತಾ ಇದ
ಹ್ಮ ಮ ಚೆನ್ನಾಗಿತ್ತು
ಹ್ಮ ಚೆನ್ನಾಗಿತ್ತು ಮೂತ್ರ ಎಲ್ಲಗ ನೋಡಿ ನೀವು ತಮ್ಮ ಕೇಳಿ ಒಂಬತು ಏನ್ ಮಾಡ್ತಾನೆ ಕೇಳ್ಬಿಟ್ಟು ಹೇಳಿ ನನ್ಗೆ
ಎಲ್ಲಾ ಕೇಳಿದೀನಿ ನೀನ್ ಎಲ್ಲದ್ರಚಣ ಅಂತ ಹೇಳಾನ
ಹೌದಾ
ಅತ್ತೆ ಇಲ್ಲೆಲ್ಲ ಸಮೀಪ ಯಾವ ಸ್ಕೂಲ್ಗಳು ಚೆನ್ನಾಗ್ ಕಾಣಲಿಲ್ಲ ನಂಗೆ ಸುಮಮ್ಮನೆ ಊರ್ ಸಮೀಪ ಆಯ್ತ ಅಂದ್ರೆ ವಾರ ಪೂರ್ತಿ ಇಲ್ಲೇ ಊರಲ್ಲೇ ಇರ್ತಾರ ಅವರು ಹಾ ಅದಕ್ಕಕ್ಕೆ ದೂರ ಇರ್ಲಿ ಅಂತ
ಇದು ಕೇಳಳ್ಬಿಟ್ಟು ನನಗೆ ಒಂದುಲ ಫೋನ್ ಮಾಡೇ ನನಗೆ ಇ ಒಂದು ಫೋನ್ದಕ್ಕೆ ಚಾರ್ಜ್ಲ್ ನಮ್ಮತ್ತೆ ಮಾಡ್ತೀನಿ
ಹೌ ಸ